ಹಲೋ
ಏನ್ ಮಾಡಕಿತ್ಪ್ಪ
ಏನು ರೂಪ ನೀ
ಹಾ
ಏನಲ್ಲ ನೀ
ನಾನು ಏನಲ್ಲ ಸುಮ್ನೆ ಓದು ಕೋತಿದ್ದೆ
ಹೌದಾ ಯಾವ ಸಂಸೆಟ ಹದಕಯ್ತ
ಬಯಲೋಜಿ
ಹೌದಾ ಎಷ್ಟ ಹೆ ಚ ಆ
ಸ್ವಲ್ಪ ಜೋರಿ ಮಾತಾಡ್
ಎಷ್ಟನೇ ಚಾಪ್ಟ್ರ
ನಾಲ್ಕನೇ ಚಾಪ್ಟರ್
ಹೌದಾ
ಹಾ ಹ
ಈ ಜಸಲ್ಲ
ಹಾ
ಈಜ ಆದದಲ್ಲ
ಹಾ ಅಷ್ಟ ಅಪ್ಪ ಬರ ಟಫವ
ಹೌದ ಡೈಗ್ರಾಮಸ
ಡಯಾಗ್ರಾಂ ಸೆ ಡೈಗ್ರಾಮ್ ಸೆ ಡುವಕ್ಕಣ
ಹೌದಾ
ಬೇಗರಮ ಪಾಸಾವಕ್
ಹೌದೌದು
ಹಾ
ಆಯ್ತು ಇಪ್ಪತ್ನಾಲ್ಕು ಮಾರ್ಕ್ಸ್ ತಗೊಂಡ್ರೆ ಪಾಸ್ ಏನಿಲ್ಲ ಸುಮ್ ಪಿಜಿ ಸೋದಕ್ಕತಿದ
ನೌಲಾ ಫಿಜಿಕ್ಸ್ ಯಾವ ಪಾಠ
ಪ್ರಶನೆ ಚಾಪ್ಟರ್
ಹೌದ
ಹ್ಮ್
ರೆಡ್ಡಿ ರಾಗ ಶಿವನಗ ವ ಕ
ಹಾ ಅದೇ ರಾವಲು ಪ್ರಶ್ನೆ ಹೌದೌಹೌದು ಅವ ನೋಡಿಕಕತಿದ್ದೆ
ಹಾ ಹ
ಹ್ಮ್ ಆರಾಮಲ್ಲ
ಹಾ ಆರಾಮ್ ಪಾ ನೀನು
ನಾ ನಾ ಆರಾಮ ಇಲ್ಲ ನೋಡ
ನಿನ್ನೆ ಹೋಗಿದ್ದೆ
ನಿನ್ನೆ ಹೋಗಿದ್ದೆ ಹೋಗಿದ್ದೆ.
ಒಯದಾ ಸ್ವಲ್ಪ ಜೋರಾಗ ಮಾತಡು.
ಹೋಗಿದ್ದ್ಯಾ ಕಾಲೇಜಗೆ
ಹಾ ವನ್ನೆ ಪಿರಿಡ್ ಯಾರ್ ತಗೊಂಡರ
ವನ್ನೆ ಪಿರೇಡ್ ಫಿಸಿಕ್ಸ್ ಹ
ಚಿಕನ್ ಪಿರೇಡ್
ಸೆಕಂಡ್ ಪಿರೇಡ್ ಮಾಥ್ಸ್
ಹಾ ಥರ್ಡ್
ಹಲ್ಲ ಆ ಕೆಮಿಸ್ಟ್ರಿ ಕೆಮಿಸ್ಟ್ರಿ.
ನಿಮಿಷ್ಟ್ರಾ ಜೋರ ಮಾತಾಡ.
ಹಾ ಮಾತಾಡ್ತ.
ಜವರ ಮಾತಡ.
ಮಾತಾಡ ಕತ್ನಾಲ್ಲೇ
ಕೆಲವಳದ ನನಿಗೆ ಅದಿಕೆ
ಹೌದಾ
ಹ್ಮ ಬ್ರೇಕಗ್ ಬಿಡ್ತಾರ ಏನ್
ಹಾ ಬಿಡ್ತಾರ ಹನ್ನಡಕ್ ಬಿಡ್ತಾರ ಬರಕೆ
ಹೌದಾ ಆಮೇಲೆ ಮೂರನೇ ನಾಕನ ಪಿರೇಡ್
ನಾಕ್ನ ಪಿರೇಡ್ ಲಾಂಗವೇಜ್
ಹಾ ಕನ್ನಡನಾ
ಹ್ಮ.
ಬಳತರ.
ಹ್ಮ ಚಲೋ ಆಕ್ತಾರ.
ಹಾ. ಯವ.
ಐದನಪಡಲ್ಲ ಆಯ್ತ ಈ ಮನೆಗೆ.
ಆರು.
ಆರನಪ್ರೇಡಲ್ಲ. ನಾಕಪ್ರ ಲಾಸ್.
ಹೌದಾ. ಎಲ್ದಿ ಬಿಡ್ತಾರ.
ಹ್ಮ ಜಲ್ದಿ ಬಿಡ್ತಾರ.
ಹಾ ಇವನ್ ಸಣ್ಣ ಸೂಟಏನಾ
ಹ ಸಂಂಡ ವಸ್ತ ಒಟ್ಟೆ ಮಗ
ನಮಲ್ಲ ಸಗಟೆ ಹಾಲಿಡೇ ಸಾಯರಾಮಪ್ ಶಾಪರಾ ಚಲಾಮ
ಹ್ಮ್ ಹ್ಮ್ ಬಸಿ ಬತ್ನ್ ನಮ್ದು ಬೀಗುಡಿ
ಹ ಗೌರವಪ್ಪ
ಹ್ಮ್
ಹಾ ಊಟ ಆಗನಲ್ಲ
ಊಟ ಆತ್ಪ್ಪ ನಿಂದ
ಹಾಗೆವ ಏನ್ ಮಾಡಿದ್ ಊಟ
ಊಟಾ ಅನ್ನ ಸಾಂಬಾರ
ಹೌದಾ
ಹ್ಮ್
ನಾ ಜಂಕ್ ಫುಡ್ತನ್ ಮಾಡದು.
ಎಲ್ಲ ಎಲ್ಲ ಚೆನ್ನ.
ಹಾ ಪೋ. ಟ್ಟನ್ ಬರ ಅಂತ ತಿನ್ಬಕ್
ಜೋರ್ ಬಂದಾವ
ಬಾದಾಮಿ ಗೋಡಂಬೆ ಎಂತ ತಿನ್ಬೇಕಲ್ಲ
ನಂತಾಯ ತೊಂಬಕ್ಕ
ಹ್ಮ್
ಹ್ಮ ಪ್ರವಾಸ ಕೊಯಲ್ಲ ಅ ಕಡೆ.
ಪ್ರಾಾಸ ಕೊೈಗರಿವ ಮ
ಎಲ್ಲಿ.
ಇಕ್ಕಡೆ ಗುಲ್ಬರ್ಗಾ ಬಿಜಾಪುರ್.
ಹಾ ಹ.
ಹೋಗಿದ್ದೀವಿ ಎಲ್ಲ ಪಾರ್ಕ್ ಪಾರ್ಕ ಗೋಲ್ ಗುಮ್ಮಟ್ಟ
ಹಾ ಹಾ
ಎಲ್ಲ ನೋಡಿ ಬಂದ್ವಿ ನೋಡ
ಬಿಜಾಪುರ್ರ್ದಾಗ ಗುಲ್ಬರ್ಗದಾಗ
ಹಾ ಹಾ ಬೀದರ್ ದಾಗ ಏನ್ ನೋಡಿ
ತರದಾಗ ಅಂದ ಡ್ಯಾಮ್ ಇತ್ತಾ ಡ್ಯಾಮ್ ನೋಡ್ಕ್ಯಾಂಡ ಬಂದ್ವಿ
ಹೌವಾ
ನಾವನು ಹೋಗಿದ್ವಿ ಟೂರಿಗೆ ಪ್ರವಾಸ್
ಹ ಪ್ರವಾಸಕ್ಕ ಹೋಗಿದ್ರ್ಯ
ಹಾ
ಎಲ್ಲ ಎಲ್ಲಿಗ್ ಹೋಗಿದ್ರಿ
ಜಮ್ಮು ಕಾಶ್ಮೀರ್ ಹೋಯ್ದ್ವಿ
ಹ್ಮ್
ಮತ್ತೆ ಇಕಡಿ ರಾಜಸ್ಥಾನಗ ಹೋಗಿದ್ವಿ
ಹ್ಮ್
ಬೆಂಗಗಳೂರು
ಹ್ಮ್
ಇಕಡೆ ದೂರ ದೂರ ಹೋಗಿದ್ವಿ
ಬಾಳ ದೂರ ದೂರ ಹೋಗಿರ್ ಪಾ
ಹ್ಮ ಜಮ್ಮು ಕಶ್ಮೀರ್ ಹಿಮಾಲಯ ನೋಡ್ಕ್ಯಾ ಬಂದ್ವಿ
ಓಹೋ ಹ ಎದರಾಗ ಹೋಗಿದ್ರಿ
ಟ್ರೈನ್
ಟ್ರೈನ್
ಮ
ನಾವು ಬಸ್ಸಿಗೆ ಹೋಗಿದ್ದೀವಪ್ಪಾ
ಹೌದಾ
ಹ್ಮ್
ಹಾ ಇಲ್ಲಿ ಬೆಂಗಗಳೂರ ದಾಗ ಚಿನ್ನಸ್ವಾಮಿ ಸ್ಟೇಡಿಯಮ್ಮ
ಬಿುಟ್ರನ್ನ ಒಳಗೆ
ಹ್ಮ
ಹ್ಮ್ ಹ್ಮ್ ಅವಾಗೆ ಹೋಬೋಕಿಲ್ಲ
ನಾ ಬಿುಟ್ರಪ್ಪ ಇದ ಎರಡ್ಕೋಗ್ರ ಭೇಂಟ್ ಮಾಡಿ ಬಂದವಿ
ಓ ಬೆಸ್ ಆಯ್ತಲ್ತ
ಹಾ ರಾಜಸ್ಥಾನ್ದಾಗ ಮರುಭೂಮಿ ಅದ ನೋಡಿ ಬಂದ್ವಿ
ಓ ಬಾರಿ ಬುಡಪ್ಪ
ಹಾ ಜೋರ್ ಆಗ್ ಮಾತಾಡು ಕೆಳವಲ್ದು
ಹ್ಮ್ ಹಾ
ಹಾ
ಊಟ ಮಾಡಿದ್ಯಲ್ಲ
ಹಾ ಮಯನ್
ಏನ್ ಮಾಡಿದೆ
ಹಾ ಚಿಕನ್ ಮಟನ್ ಇಡ್ಲಿ
ಹೌದಾ
ಹಾ
ಕಾಲೇಜ್ಗೆ ಹೋಗ್ಬ ನಾಳೆ
ಹಾ ನಾಳೆ ಹೋಗಬೇಕು ನೀನ್
ನಾನು ಹೋಗ್ಬೇಕು
ಹ್ಮ್
ಎಷ್ಟದಕ್ ಸ್ಟಾರ್ಟ ಆಯ್ತಾ ಕಾಲೇಜ
ಮುಂಗ ಎ ಎಂಟುವರೆ ಸ್ಟಾರ್ಟ್ ಆದ್ದ ನಾ ಏಳುವರೆಗ ಹೋಗ್ಬೇಕು
ಹೌದಾ ಬಿಡದ
ಬಿಡಾದ ಐದಕ್ ಬಿಡ್ತಾರ ಐದ್ ಹತ್ತುಕ್ ಐದ ಕಣ ಬಿಡ್ತಾರ
ಹ್ಮ ಹ್ಮ ಎಸ್ ಕ್ಲಾಸ್ ನಡ್ತಾವ
ಎಂಟು ಕ್ಲಾಸ್
ಹ್ಮ್ ಹ್ಮ್
ಹಾ ಇನ್ನೊಂದು ಎಕ್ಸಾಮ್ಗ ಇನ್ನೊಂದು ಎಕ್ಸಾಮಾಗ ರಿಸಲ್ಟ್ ಚಲ ಬಂದ್ರ ಪಾಡ
ಹ್ಮ ಎಷ್ಟು ಬಂದದೆೇ ಸಲ ಸೆಕೆಂಡ್ ಹಾ
ನೆಟಿಫೈನ್
ಓ ಚಲತ್ತೆಗದೆವಡ
ಹಾ ನಿಂದು
ಒಂದ ಟೆನ್ಷನ್ ಆಗ ಅದು ಏಟಿ ಒನ್
ಹೌದ ಭಾರತ ಇದುಬೋ
ಹೌದ ಬಾಳ ಕಷ್ಟಪಟ್ಟುಯ್ದಿದ್ದೆ
ಹ
ಅದಿಕೆಲ್ಲೆ ಅಷ್ಟ ಆಗ್ಯದ
ಮತ್ತ
ಮತ್ತೆ ಹೇಳ್ಬಕ್ ಪಾ ಮತ್ತ ಪ್ರವಾಸಕ್ ಹೋಗಿದ್ರಾ ಏನ್
ಅ ಎಲ್ಲ ಅವನೊಡಂಬಕ್ಕಿನ ಮುಂದ ಚಳಗಾಲದ
ನಮ್ ಕರಕಂದು ವತ್ನ ಅಂದಾರೆ
ಹಾ ಅವ ಕೆಮಿಸ್ಟ್ರಿ ಪೋಟೋ ಹೊಡದಾಕ್ಲ ನಾವಾಗ
ಆಗ್ತ ನೀ ಎಪ್ಪೇಜೆಕ್ ಸಾಕ್ನೆ
ಹಾ ಫಿಸಿಿಕ್ಸ್ ಹಾಕ್ತನಿ ಅವವು ಡೇರೆ ವಷ ಮರ್ಕಲ್ ಹಾಕ್ನಿ
ಹ್ಮ್
ಕೆಮಿಸ್ಟ್ರ ಅವ ರಿಯಾಕ್ಷನ್ ಫೋಟೋ ಆಡದಾಕ ನಮ
ಆಯ್ತಾ ಅ ಮ್ಯಾಕ್ಸ್ ಕಂಗೆ
ಮಕ್ಸಾ
ಹ್ಮ್
ಮ್ಯಾಕ್ಸ ಯವದು
ಮ್ಯಾಟ್ರಿಕ್ಸ್ ಸಾಕ
ಮ್ಯಾಟ್ರಿಕ್ಸಾ
ಹ್ಮ್
ಅದವ ಏನ್ ಫೈವ್ ಮಾರ್ಕ್ಸ್ ಕ್ಸ್ದು
ಹ ಅ್ಯಾಕ್ ಫೈವ್ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಇವ್ಯಾಕ್.
ಆ
ಪಿಕ್ಸ್ ಪಕ್ಸ್ ಇದುವು ಅಕ್
ಹ ಸಿಕ್ಸ್ಸಾ ಫೈವ್ ಮಾರ್ಕ್ಸ್ ಅವಾ ಮಟ್ರಿಸಸ್ ದಾಗ
ಹ್ಮ್
ಹ್ಮ ಮತ್ತ
ಮತ್ತೇನಲ್ಪ್ಪ ಏನು ಹೊಲ ಅವ.
ಏನ್ ಮಾಡಕೈತಿ.
ಏನಲ್ಲ ಹೋದ ಹಂಗೆ ಬರಕ್ಾಯತಿ ನೋಡ್.
ಹೌದಾ
ಹ್ಮ್
ಇ ಇದು ಒಂದ್ ಆಪ್ಷನ್ ಅಲ್ಲ ಗೊತ್ತಾಗಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಕ್ ಪಾಯಿಂಟ್ಟ ಶಾರ್ಟ ಪ ಏಸ್ ಓರಿಯಂಟೇಶನ್ ಟೀಟಾ ವಿತ್ ಪಿಯಾಜ್ ಅಂತ ಆವಾ.
ಹ್ಮ
ಅದ್ರ ಆಪ್ಷನ್ ಹೇಳ್ತ್ನಿ ಆನ್ಸರ್ ಹೇಳ್ತಿಯ
ಹ್ಮ ಹೇಳ
ಎ ಆಪ್ಷನ್ ಸೈನ್ ಟಟಾ ಬಿ ಆಪ್ಷನ್ ಕಾಸ್ಟ್ ಟಾ ಸಿ ಆಪ್ಷನ್ ಟನ್ ಟಟಾ ಡಿ ಆಪ್ಷನ್ ಕಸ್ಟ್ ಟೂ ಟಿಟಾ.
ಬೇ ಅಪ್ಷಾನ್ನೋಡ ಸೈಂಟಿಟ
ಎ ಅಪ್ಷನ್ ಸೈನ್ ಟಿಟ
ಹ್ಮ
ರಾಂಗಗೆಪ ಬಿಿ ಆಪ್ಷನ್ ಅ ಆನ್ಸರ್ ಕಸ್ ಟಿಟ
ಅದಾ ಸ್ವಲ್ಪ ಹೋ್ದಿಲ್ಲ ಅದ
ಹ್ಮ್
ಓದಿದ್ದನೆ ಅಂದ್ರೆ ಹೇಳ್ತಿದೆ.
ಹ ಹೌದ.
ಹೌದ.
ನಮಗ ನ ಬಾಟ್ನೆ ಹೊಸ ಚಾಪ್ಟರ್ ನೀವು ಚಾಪ್ಟರ್ ಸ್ಟಾರ್ಟ್ ಮಾಡ್ಯನಾ
ಹೌದಾನೆ
ಹಾ
ಸುಳ್ಳ ಹೇಳತಾನೆ.
ಹ ಹಲೋ.
ಚಲೋ ಹೇಳತಾನ ಪಾಠ.
ಚಲೋ ಹೇಳ್ತಾರ.
ಹ ಹಾ ಫಿಸಿಕ್ಸ್ ಹೆಂಗ ಹೇಳ್ತಾರ.
ಆಾ
ಫಿಜಿಕ್ಸ್ ಹೆಂಗಳತಾನ
ಹಾ ಿಜಿಕ್ಸ್ ನು ಚಲೋ ಹೇಳ್ತನ
ಎಲ್ಲ ಚಛಲೋ ಇದ್ದಾರೆ ಯಾರಪ್ಪ ಅಲ್ಲಿ
ಹಾ ಚಲೋ ಇದ್ದಾರ ಫಿಸಿಿಕ್ಸ್ ಮೂವರ ಆರ
ಹೌದೌದು.
ಮಾಥ್ಸ್ ಸಿಬ್ರಾರಾ
ಹ್ಮ್
ಮ್ಯಾಕ್ಸ್ ಇಬರ ಬಯಲಜಿ ಇಬರ.
ಹೌದೌದು
ಬಯಲಜಿ ಮತ್ತ ನೀ ನೀಡ್ಸರ್ ಎದ್ದ ಅವಾಗ ಹೋಗ್ಯಾರ ಈಗ.
ಹೌದೌದು
ಹಾ ಆಯ್ತ ಕೆಮಿಸ್ಟ್ರಿ ಬರಾರ.
ಹೌದ ಅನ.
ಹಾ ನಿಂಬಲ್ಲಿ.
ನಂಬಲ್ಲಿ ನಾಲ್ಕು ಜನಾರ ಆಯ್ತ.
ಹಾ
ನಾಕ್ ಜನಾರ ಸಬ್ಜೆಕ್ಟ್ಗ್ ಒಬ್ಬೊಬ್ಬ್ರಾರ.
ಹೌದಾ. ಕನ್ನಡ ಇಂಗ್ಲೀಷ್.
ಕನ್ನಡ ಇಂಗ್ಲೀಷ್ಗ ಒಬ್ಬೊಬ್ಬ್ರಾರ್.
ಆರು ಜನ ಟೋಟಲ್.
ಹ್ಮ ಆರೆ ಜನ.
ಪ್ರಿನ್ಸಿಪಾಲ್ ಆರನಿಲ್ಲ.
ಪ್ರನ್ಸಿಪಲ್ ರಾಜ ಸರ್ರರಾರ.
ಹೌದಾ.
ಹೌದ.
ಹಾ.
ಒಳ್ಳ ಮನುಷ್ಯರಾರ.
ಆ.
ಬಾರಿ ಚೊಲೋ ಮನುಷ್ಯರಾರ ಪ್ರಿನ್ಸಿಪಲ್ ಅಲ್ಲಿ.
ಚಲಾರಾ ಸ್ಟ್ರ ಸ್ಟ್ರಿಕ್ ಆದ ಏನು.
ಅಷ್ಟೇ ಸ್ಟ್ರಿಕ್ ರಕ್ಕ ಅಷ್ಟ ಸ್ಟ್ರಿಕ್ ಅದ.
ಹ್ಮ ನಮ್ಮದ ಜಿಗಷ್ಟರ್ಕಾ ಕಬ್ಬಾ
ಹೌದಪ್ಪಾ ಹಾ
ಹಿಂಗೆ ಮಾಡ್ಯಾನ್ ನಮ್ ಮೂರಾರ ಇಬ್ರು ದೋರ್ನಾಳ ನಮ್ ದೋಸ್ತ್ ಫ್ರೆಂಡ್ಸ್ ಇದ್ರ.
ಹೌದಾ
ಅವ್ರ ಊಟ್ಟ ಬಿಟ್ರ ಪತಿಷ್ಟ ತೋಡ್ ಗೌರ್ಮೆಂಟ್ಗೆ ಹೆಚ್ಚಾರ
ಹೌದು ಪಾ ಪಾಪ
ಹಾ ಸರಿ ತೊಗೊ ಸ್ವಲ್ಪ ಕೆಲ್ಸ ಅದ ಇಡ್ಲಾ.
ಹ
ಹಾ